ಹಲೋ ಹಲೋ ಆರಾಮಾ ಏ ನಾವು ಅರಾಮದೇವಿ ಕುಂತಿದ್ವಿ ನೀವು
ನಾವವು ಕೂತಿದ್ವಿ ಆಯ್ತ್ು ನೋಡಿ ನಿಮ್ದು
ನಮ್ದು ಆಯ್ತ್ ನೋಡ ಏನ್
ಏನ್ ಮಾಡಿದ್ವಿ ಸ್ಪೆಷಲ್ ಊಟಕ್ಕೆ ಸ್ಪೆಷಲ ಫ್ರೈಡ್ ರೈಸ್ ಮಾಡ್ತಿದ್ವಿ ಬೆಳಿಗ್ಗೆ ಟಿಷನ್ಗೋಸ್ಕರ ಮಾಡಿದ್ವಿ ಅದೇ ಇತ್ತು ಇನ್ನ ಅದನ್ನೇ ಊಟ ಮಾಡಿದ್ವಿ ಹ
ಹೌದಾ ಮತ್ತೆ ನಿಮ್ಮೂಊರಲ್ಲಿ ಏನಾದ್ರು
ಅ ಹ ಹೌದಾ ನಿಮಗೆ ರೊಟ್ಟಿ ನೋಡ ರತ್ತ ಹ್ಮ್ ಹೌದಾ ಹಾ ಮಸಾಲೆ ಸಿಗುತ್ತೆಪ್ಪ ಪ್ಯಾಕೆಟ್ ಹಟ್ಟಲ್ಲಿ ಬರುತ್ತದ ಒಂದ್ ಪ್ಯಾಕೆಟ್ ವೆಜಿಟೇಬಲ್ಸ್ ಹಾಕಿ ಆ ಮಸಾಲೆ ಪೌಡ್ರ ಹಾಕ್ಬಿಟ್ಟೆ ಮುಗೀತು
ಹಾ ಚಲ ಆಗತ್ತ ಟೇಸ್ಟ್
ಟೇಸ್ಟ್ ಎಲ್ಲ ಆಗುತ್ತೆ ಮಕ್ಕಳೆಲ್ಲ ಇಷ್ಟು ಇಷ್ಟಪಡ್ತಾರೆ
ಹ ಬಂತರ ಸ್ಕೂಲ್ಿಂದ ಮಕ್ಳು
ಓ ಹಾ ಇ ಇನ್ನ ಇಲ್ಲ ಒಬ್ನು ಬಂದಿದ್ದಾನೆ ಇನ್ನೊಬ್ನು ಬಂದಿಲ್ಲ ಹ ಏನಿಲ್ಲ ಸುಮ್ಮ್ನೆ ಕೂತಿದೆ ನೀ ಹ ಹೌದಾ ಹ ನಮ್ಮೂಊರಲ್ಲಿದೆ ಈಗ ರೀಸೆಂಟ್ ಆಗ ಒಂದು ಜಾತ್ರೆ ಇದೆ ನೆಕ್ಸ್ಟ್ ಇಷ್ಟಮಂತ ನಂಬ ಗಂಡನ್ ಮನೆಯಲ್ಲಿಲ್ಲ ತವರ್ ಮನೆಯಲ್ಲಿ ಇಿದೆದೆ
ಹೌದಾ ಯಾವ್ತರ ಮಾಡ್ತಾರ ಯಾವ ದೇವ್ರದ್ದು
ಅಲ್ಲಿ ನಮ್ಮದು ನ ನವಲ್ಗುಂದ ಅಲ್ಲಿದು ನಾಗಲಿಂಗೇಶ್ವರ ಜಾತ್ ಹರೆ ಚಛಲೋ ಮಾಡ್ತಾರೆ
ಹೌದಕ್ಕ
ಯೋಗೇಶ್ವರ ಜಾತ್ರೆ ಅಂತ ಮಾಡ್ತಾರೆ ವಾರ್ಷಕ್ಕ ಒಂದ್ಸರ್ತಿ ಮಾಡ್ತಾರೆ
ಅದೇ ಹೌದಾ ನಜು ಕಳ ಅದು ಎಲ್ಲ ಬಂದಿರುತ್ತಾ
ಹಾ ಅ ಜೋ ಕಾಲ ಈ ಬ್ರೆಕ್ ಡ್ಯಾನ್ಸು ಸಣ್ಣ ಮಕ್ಕಳ ಆಟಾಡೋುದು ಬೈಕ್ ಕ ಕಾರು ಆಮೇಲೆ ಜಂಪಿಂಗು ಎಲ್ಲಾ ಬಂದಿರುತ್ತೆ
ಹೌದಾ
ಸಣ್ಣ ಮಕ್ಳ ತೊಟ್ಲಾನು ಬಂದಿರತ್ತೆ ದೊಡ್ಡರುಗೆ ಬ್ರೇಕ್ ಡ್ಯಾನ್ಸ್ು ಜೋ ಕಾಲಿ ಹ ಮತ್ತೆ ಹಡಗದ್ದ ಟೈಪ್ ಮಾ ಇರುತ್ತಲ್ಲ ಅದು ಎಲ್ಲಾ ತರ ಇರುತ್ತೆ ಬನ್ನಿ ನಮ್ದು ಒಂದ್ಸತಿ ನಮ್ಮೂರ್ಗೆ
ಹಾಕ್ಕ ಬರ್ತೀವಿ ಮತ್ತೆ ದೇವಸ್ಥಾನದಲ್ಲಿ ಏನಾದ್ರರು ವಿಶೇಷತೆ ಇರುತ್ತ ಜಾತ್ರೆೆಯ ಒಳಗೆ
ತನ್ನ ತಲ್ಿನ ಫಸ್ಟ್ನ ದಿನ ಮಾದ್ಲೀಶ್ವರ ಅಂತ ಮಾಡಿರ್ತ್ತೆ ರ್ತಾರೆ ಮಾದ್ಲಿಯಲ್ಲಿ ಈಶ್ವರನ್ ಮಾಡಿರ್ತಾರೆ
ಹೌದಾ
ಬೆಳಿಗ್ಗೆ ಮಾಡಿರ್ತಾರೆ ಸಾ ಕಾಲದವರೆಗೂ ದರ್ಶನಕ್ಕೆ ಇಟ್ಟಿರ್ತಾರೆ ನೋಡ್ಕೊಬೋದು ಯಾರು ಬೇಕಾದ ಬಂದು ಜನ ನೋಡು ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹೋಗ್ತಾರೆ ಸಂಜೆ ನಾಲ್ಕು ಗಂಟೆಯಿಂದ ಅದನ್ನ ಹ ಹೊಡಿತಾರೆ ಮಾಲ್ೆಯನ್ನ ಒಡದು ಅಜ್ಞಾನ ಪ್ರಸ ನೈಟ್ ಉಟಕ್ಕೆ ಪ್ರಸಾದನ ಅದನ್ನೇ ಕೊಡ್ತಾರೆ ಜನಕ್ಕೆ ಕೆ ಅನ್ನ ಸಾಂಬಾರು ರೊಟ್ಟಿ ಬದನೇಕಾಯಿ ಪಲ್ಯ ಮತ್ತೆ ಮಾದ್ಲಿ ಮಾಡಿರ್ತಾರಲ್ವ ಇದ್ನ್ನ ಅದನ್ನು ಜನಗಳಿಗೆ ಕೊಡ್ತಾರೆ ಪ್ರಸಾದಕರ
ಹಾ ಅಂದ್ರೆ ಯಾವ ತರ ಈಶ್ವರ ಮಾಡ್ತಾರ
ಮಾದ್ಲಿ ಈಶ್ವರ ಹಾ ಮಾದ್ಲಿಯನ್ ಮಾದ್ಲಿ ಒಳಗ ಈಶ್ವರನ್ ಮುಖನ್ ಮಾಡಿರ್ತಾರೆ ಕಣ್ಣು ಮೂಗು ಬಾಯಿ ಎಲ್ಲ ಮಾಡಿ ಅದೇ ಫೇಮಸ್ ಅಲ್ಲಿ ಹ ಅದೇ ವಿಶೇಷತೆ ಹಾ ಮಾದ್ಲಲ್ಲಿ ಮಾಡಲ್ಲ ಇಲ್ಲ ಮಾತ್ರ ಮಾಡೋದು ಅದೇ ಸ್ಪೆಷಲ್ ಅಲ್ಲಿ ಮರನೇ ದಿನ ಪಾಲಕಿಯನ್ನ ಊರು ತುಂಬಾ ಮೆರವಣಿಗೆ ಮಾಡ್ತಾರೆ. ಆ್ ನಾಗಲಿಂಗೇಶ್ವರ ಪಾಲಲ್ಕಿನ ದೇವರನ್ನ ಇಟ್ಟ ಊರಲ್ಲೆಲ್ಲಾ ಮೆರವಣಿಗೆ ಮಾಡ್ತ. ಓ ಇಡೀ ಊರಲ್ಲೆಲ್ಲ. ಮೆರವಣಿಗೆ ಮಾಡ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ಜನ. ಬೇಡ್ಕೊಂಡ್ದೋವರು ಆವತ್ತಿನ ದಿನ ದೀರ್ ನಮಸ್ಕಾರ ಹಾಕ್ತಾರೆ.
ಹೌದಕ್ಕ
ಇಲ್ಲ ಈಡೇರ್ ಈಡೇರಿಕೆ ಆಗಿದಾವಂತೆ ಆಮೇಲೆ ಇನ್ನೊಂದು ವಿಷ ವಿಶೇಷ ಅಂದ್ರೆ ನಾಗಲಿಂಗ ಗಜ್ಜನ್ ಗುಡಿಯಳಗೆ ಫಸ್ಟ್ ಟೈಮ್ ಬೇರೆ ಎಲ್ಲೂ ಇಲ್ಲ ಅಲ್ಲಿ ಮಾತ್ರ ಮೂರು ದೇವ್ರು ಒಂದೇ ಹತ್ರ ಇದ್ದಾವೆ ಬೈಬಲ್ ಇದೆ ಅಲ್ಲಿ ಹ ಮತ್ತೆ ಹಾ ಈ ಮೊಹರಂ ಹಬ್ಬಕ್ಕನ್ನು ದೇವ್ರು ಕುಂದರ್ಸಿರ್ತಾರೆ ಆದೇ ಕುಡಿ ವಳಕನ್ನು ಆಮೇಲೆ ನಾಗಲಿಂಗ್ಜ ಹಿಂದೂ ಮುಸ್ಲಿಮ ಕ ಕ್ರಿಶಚಿಯನ್ ಮೂರ್ ದೇವರು ಅಲ್ಲೇ ಸಿಗುತ್ತೆ ಹ್ಮ ಈ ಈ ತರ ಯಾರು ಇ ಕೊೊಳ್ಳಲ್ಲ ಒಂದು ಜಾತಿ ಇದ್ರೆ ಮತ್ತೊಂದು ಜಾತಿ ಇರೋಂಗಿಲ್ಲ
ಹೌದ್ ಬಿಡ ಹಾ ಹೌದಕ್ಕ ಹೌದ ಇಲ್ಲಿ ಎಲ್ರುೂ ಒಂದೇ ಅಂತ ತೋರುತ್ತೆ ಹಂಗಾದ್ರೆ ಆ ಗುಡಿ ಭೇದ ಭಾವ ಏನುೂ ಇರಲ್ಲ
ವರಿ ಟ ಹಿಂದು ಬರ್ತಾರೆೇ ಕಲಿಮ ಬರ್ತ ಸ ಎಲ್ಲ
ಅಂದ್ರೆ ಜೋರ್ ತುಂಬಾ ಜೋರಾಗಿ ಆಗುತ್ತೆ ಹಂಗಾದ್ರೆ
ಹಾ ಮಸ್ತ್ ಜೋರ ಆಗುತ್ತೆ ಹಬ್ಬ ಮಾತ್ರ ಭಾರಿ ಚೆನ್ನಾಗ್ ಮಾಡ್ತಾರೆ ತುಂಬಾ ಜೋರ ಎರಡು ದಿನ ಮಾತ್ರ ತುಂಬಾ ಜೋರ್ ಇರುತ್ತೆ ಇದ ಈ ಮಳೆಗಾಲದದಲ್ಲಿ ಏನ್ ಬರುತ್ತಲ್ವಾ ಜಾತ್ರೆ ಸಿಕ್ಕಪ್ ಪಟ್ಟೆ ಮಳನೂ ಇರುತ್ತೆ ಅವಾಗ ಮಳೆಯಲ್ಲಿ ನ ಜ ಪತ್ರೆ ಮಾಡೋದು ಒಂಥರ ಸ್ಪೆಷಲ್ ಒಂಥರ ಕೃಷಿ
ಸ್ಪೆಷಲ್ ಚೋಕಾಳಿ ಬೆಳಗ್ ಮಳ ಬೆಳಕ್ ಅಂತ್ರ ಎಷ್ಟೇ ಮಜಾ ಬರುತ್ತೆ
ಜರಾಗಲ್ಲ ಎಷ್ಟು ಆಟ ಆಡ್ಸಿದ್ರು ಇನ್ನುೂ ಆಡ್ಬೇಕು ಆಡ್ಬೇಕು ಆಡ್ಬೇಕು ಕಾಣ್ತರದ
ಹೌದು ಪಾರ್ಕಿಂದ ಏನಾದ್ರು ಹೌದ್ ಬಿಡಕ್ಕ ಪಾರ್ಕಿಂದ ಏನಾದ್ರು ಜನ ತಿ ಕಕೊಂಡ್ ಹೋಗ್ತಾರಾ
ಜನ ಆರತಿ ಇಟ್ಕೊಂಡಿರ್ತಾರೆ ಕುಂಬ ಹೊರತಿರ್ತಾರೆ ಮಾಡ್ತಾರೆ ಅದನ್ನು ಚೆನ್ನಾಗಿ್ ಮಾಡ್ತಾರೆ ಊರದಲ್ಲೆಲ್ಲಾ ಮೆರವಣಿಗೆ ಮಾಡ್ತಾರೆ ಅದ ಮತ್ತ ಈಗ ೆಂಟ್ ಆಗಿ ಕೆಲವೊಂದು ಗೊಂಬಿಗಳಗಳನ್ನು ತರ್ಸತಾರೆ ಜನರಿಗೆ ಎಂಟರ್ಟೈನ್ಮೆಂಟ್ ಇರಲಿ ಅಂಂತೇಳಿ ಮತ್ತು ಹ ಹಾ ಎಲ್ಲಾ ಚೆನ್ನಾಗ್ ಮಾಡ್ತಾರೆ ಜಾತ್ರೆ ುಲ್ ಜೋರ್ ಫುಲ್ ಜೋರ್ ಆಗುತ್ತೆ ಅದೊಂದು ಹಬ್ಬ ಮಾಡಕ್ ಖುಷಿನ ಬೇರೆ
ಖುಷ
ಕಾಪಟ್ಟೆ ರಶ್ ಇರುತ್ತೆ ಆ ಪರಶ್ಯಲ್ಲ ಅಡ್ಡಾಡೋದು ಇನ್ನ ಖಷಿ
ಏನ್ ಸ್ವೀಟ್ ಮಾಡಿರ್ತೀರಾ ಅವವತ್ತು ಸ್ಪೆಷಲ್ ಆಗಿ
ಸ್ಪೆಷಲ್ ಅಂತ ಮಾದ್ಲಿನೇ ಮಾಡೋದು ಮೊದ್ಲನೂ ಮಾಡ್ತೇವಿ ಹಾ ಮೊದ್ಲನೂ ಮಾಡತ್ತೇ ಮದನೇಲಿ ಮೊದ್ಲಿನ ಸ್ಪೆಷಲ ಆ ಜಾತಿ ಅ್ರಿಗೆ ಮೊದಲಿನೇ ಕೇಳ್ತಾರೆ ಎಲ್ಲರೂ
ಹೌದಕ್ಕ ಅದೊಂಂತರ ವಿಷಯ ವಿಶೇಷ ಇರುತ್ತೆ ಮ. ಅಲ್ಲಿ ಪೂಜೆ ಅಂದ್ರೆ ಮತ್ ಜಾತ್ರೆ ದಿನ ಇದೇ ಮಾಡ್ಬೇಕು ಅಂತ.
ಚ. ಹತ್ತ ದಿನ ಇದೇ ಮಾಡ್ಬೇಕತ್ತಲ್ಲ. ಅದನ್ನೇ ಮಾಡ್ತಾರೆ. ಎಲ್ರು ಆಮೇಲೆ ನಮ್ಮ್ ಮನ ಪಕ್ಕದಲ್ಲನೇ ಜಕ್. ಕಲೆ ಹಾಕ್ತಾರೆ ನಮ್ಮ್ ಮನಿಗೂ ಅದ ೂ ಅಂಟುಕೊಂಡಿರತ್ತೆ ಹಗೆ ಬಾಜ
ಹಂಗಾದ್ರೆ ನೀವೆಲ್ಲಾ ಫ್ರೀ ಆಡ್ತೀರ ಜೋ ಕಳೆ
ಫ್ರೀಯಾಗಿ ಆಡ್ರ ಜಾತ್ರರೆೆಯಲ್ಲಿಲಿ ಆಡಕ್ ಹೋಗಲ್ಲ ಪಾ ಅವ್ರ ಬಿಸ್ನೆಸ್ ಮಾಡ್ ಕೊಲೆ ಅಂತ ಬಿಟ್ಟಿರ್ತೀವಿ ಜಾತ್ರೆ ಮುಂದೆ ಜಾತ್ರರೆೆಯಿಂದೆ ಎರಡು ದಿನ ಮುಂದೆ ಅಥವಾ ಎರಡು ದಿನ ಹಿಂದೆ ಅವ್ರು ಯಾವಾಗ್ಲೂ ಫ್ರೀ ಆಗಿದ್ದಾಗ ಹಾ ಕೇಳ್ತೀವಿ ಆಡಸ್ತೀರಾ ಅಂತ ಂದ ಅವ್ರು ಹಾ ಆಯ್ತು ಬನ್ನಿ ಬನ್ನಿ ಬನ್ನಿ ಅಂತ ಕರಿತಿರ್ತಾರೆ ಇಲ್ಲ ಅವ್ರ ಫ್ರೀ ಇದ್ದಾಗ ಅವ್ರೇ ಕರೀತಾರೆ ಬರ್ರಿ ಆಟ ಆಡ್ ಬರ್ರಿ ಅಂತೇಳಿ ನಾವು ಅವ್ರ ಅವವಾಗ ದುಡ್ಡು ತಗೊಳಂಗಲ್ಲ ಫ್ರೀಯಗಿ ಆಡಿಸಸ್ತಾರೆ ಜಾತ್ರೆ ಟೈಮ್ ಅಲ್ಲಿ ಬೇರೆದವ್ರ ಹತ್ರ ಆಡಸ್ತಾರೆ ತರಲ್ಲ ದುಡ್ಡು ತಗೋತಾರೆ ಒಬ್ರಿಗೆ ನೂರು ರೂಪಾಯಿ ಅಂತ ಇರುತ್ತದ
ಹಕ್ಕ ಜಾತ್ರಿ ನೂರು ರೂಪಾಯಿ ಇರುತ್ತಾ ನಿಮ್ಗ ಅದೇ ಫ್ರೀ ಕೊಡ್ತಾರ ಹಂಗಾದ್ರೆ ನಾವು ಬರೋಣ ನ
ನೂರು ರೂಪಾಯಿ ಹ ಅ ಅದಕ್ಕೆ
ಹಾ ಅಕ್ಕ
ರಾ ಮತ್ತ ಇದದುಡ್ ಕೂಡ ಆಡಸ್ತೇವಿ ಆಡ್ಸ್ತೀವಿ ಅದ್ರಾಗೇನ ಬರರಿ ಎಲ್ಲಾರು ಆಡ್ಸ್ತವಿ ನಮಿ ಮೇಲ್ ನಿಂತತ್ ಡೈಲಿ ಮೇಲ್ ಹೋಗಿ ನಿತ್ ಕೆಳಗಿಳ ಕಕ್ಕ ಮನಸ್ ಬರಲ್ಲ ಅಷ್ಟು ಚಂದ ಅ ಕಾಡದ ನೋಡ್ತಾ ಜನ್ಗಳು ಅ ಆಡೋನ್ನ ನೋಡ್ತಾ ನೋಡ್ತಾ
ಆಟ ಆಡುದ ನೋಡಾಕೆ ತುಂಬಾ ಇಷ್ಟ ಹ ಅಂದ್ರೆ ಎಲ್ಲಾ ನಿಮ್ಮನೆ ಪಕ್ಕದಲ್ಲೇ ಆಗತ್ತಲ್ಲ ಎಲ್ಲಾ ಕಾಣುತ್ತೆ
ಹಾ ಎಲ್ಲಾ ಕಾಣಸುತ್ತೆ ಪಕ್ಕ ಕದಲ್ಲನೇ ಬ ಮನ ಮನೇಲಿ ಸಣ್ಣ್ಮ ಒಂತ್ರು ಕರ್ಯದ ಕರ್ಯದ ಬರರಿ ಊಟ ಮಾಡ್ರಿ ಬರರಿ ನಾಷ್ಟ ಮಾಡ್ರಿ ೆಂದ್ ಬರೋದೇ ಇಲ್ಲ ಅಲ್ಲಕ್ಕೂ ಹೋಗ ಹಕೊಂಡ್ಬಿಡ್ತಾರ ನೋಡ್ಕೊಂಡ ಬರ ಬಿ ಅ ನೋಡೋದ ಖುಷಿ ಅವ್ರರಿಗೆ ಅಲ್ಲಿ ನೋಡ್ಕೊ ಅಂತ ಕುತ್ ಬಿಿಟಿರ್ತಾರ ಯಾರ ಹೋಗ್ತಿರ್ತ ಯಾರಾರ್ ಬರ್ತಿರ್ತಾರೆ ಯಾರು ಆಟ ಆಡ್ತಾರ ನಮ್ರಿೇಟಿವ್ಸ್ ಯಾರಾದ್ರು ಆಟ ಆಡಿದ್ರೆ ನಮಗ್ ಪರಿಸಚ ಸೇರರು ಯಾರಾದ್ರು ಜೋಕಾಲಿ ಹೇಳ ಕುಂಂತರ ಓಡಿ ಬಂದ್ ಬಂದ್ ಹೇಳ್ತಾರೆ ಅಮ್ಮ ಇವರು ಬಂದಿದ್ದಾರೆ ಅಮ್ಮ ಅವ್ರು ಬಂದಿದ್ದಾರೆ ಅಂತ ಹ ಜೋಕಾಲಿ ಒಳಗ್ ಕುಂತಿದ್ದಾರೆ ಅಕ್ಕ ಕುಂತ ಾಳ ಅ್ಣ ಕುಂತಿದ್ದಾನೆ ಅಂತ ಬಂದ ಬಂದು ಹೇಳ್ತಾನ ಬರೀ
ಅಲ್ಲಿೇ ಪಕ್ಕದಲ್ಲೇ ಇದೆ ಅಲ್ವಾ ಅದಕ್ಕೆಲ್ಲ ಹುಡುಗುರು ಅಲ್ಲೇ ನಿಂತರ್ತಾರ ಅನ್ಸತ್
ಎಲ್ಲಾ ಹೇಳ್ತಾರೆ ಅದ್ರಾಗ ನೋಡ್ತಾರಲ್ಲ ಮಕ್ಕಳ ಅಂದ್ರೆ ಕೇಳದ ಬರೀ ನಾವು ಆಡ್ತತಿವಿ ಆಡ್ತಿೀವಿ ಅಂತ ಹೋಗ್ತರ್ ಾರೆ ಹಂಗೆ ಎಲ್ಲಾರ ಹತ್ರ ಹ್ ರೊಕ್ಕಾಯಸ್ಕೊಳ್ಳೋದು ಹೋಗೋದು
ನೀವ್ ಅವ್ರನ್ನ ಹಿಡಿಯುದ್ರಲ್ಲೇ ಟೈಮ್ ಹೋಗುತ್ತೆ ಹೆಂಗಲ್ರಿ
ಹೋಗಿದ್ದೆ ಗತ್ತಾ ಹಂಗಗೆಿಲ್ಲ ಅವ್ರ ನಡೆಯೋದ್ರಲ್ಲೇ ಅಷ್ಟದು ಮಾತಾಡೋರಿ ಬಾಳ ಚಂದ ಆಗತ್ತೆ ಜಾತ್ರೆ ಅಮ್ಮ ಮಳೆ ಎರಡ ಅನ
ಈ ಸಲ ಬರ್ತೀವಿ ತಗೋ ನಾವು
ಹ್ಮ್ ಒಂದೊಂದ್ಸತಿ ಮಳೆ ಬರುವಾಗ ನಾವು ಆಟ ಆಡುವಾಗ ಮಳೆ ಬರ್ಬೇಕ ಅನಿಸಸ್ತತಿ ಒಂದೊಂದ್ಸತಿ ಏ ಮಳೆ ಯಾಕ್ ಬಂತಪ ಇದು ಅಂತ ಅನಸ್ತತಿ
ಹೌದ ವರ್ಷ ಚೆನ್ನಾಗ ಆಗುತ್ತ ಜಾತ್ರೆ ಮಾತ್ರ ಅದೇ ಒಂದ ಎಲ್ಲಾ ಊರಲ್ಲಿ ಜೋರಾಗೋದು ಅದಕ್ಕೆ ಜನ ಎಲ್ಲಾ ಬರ್ತಾರ ಅನ್ಸುತ್ತೆ
ಕಾಪಟ್ಟೆ ಜನ ಬರ್ತಾರೆ ಅದು ಊರು ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಹಾಕಕ್ ಜಾಗ ಇದೆ ಅಷ್ಟಾದ್ರೂ ಜೋಕಾಗಿಗಳು ಸಿಕ್ ಕಾಪಟ್ಟೆ ಬಂದಿರ್ತಾವ ಜಾಗ ಇಲ್ದೆೇನೆ ಆಪರಿ ಬರ್ತಾವ ಇ ಜಗ ಇದ್ದಿದ್ರ ಇನ್ನು ಎಷ್ಟು ಬರ್ತಿದ್ೋ ಏನು
ಆೌ
ಇನ್ನುೂ ಚಲೋ ಮಾಡಿದ್ದಾರೆ ದೇವಸ್ಥಾನ ಮಸ್ತ ಸ್ಟೆಪ್ಸ್ ಲ್ಲ ಬಾಳ ಚಲೋ ಮಾಡಾರೆ ಲಹೋಗ ಬಾರ ಎಲ್ಲ ಚಲೋ ಮಾಡೇಡಾರೆ
ಹಂಗಾದ್ರೆ ನಾವು ಬರೋಣ ಐ ಸಲ ಆದ ್ರಾಯ ಮಾಡತಿ ಬರಲ್
ಬರ್ರಿ ಬರ್ರಿ ಒಂದ್ಸತಿ ಖಾಲಿ ಇದ್ದಾಗ ಮತ್ತ ಜಾತ್ರೆಗೆ ಬ್ರಿ ಆಮೇಲೆ ಅದೇ ಏನೋ ಒಂಂತರ ದೇವಸ್ಥ ತನಕ್ ಹೋಗ ಕೂತ್ಕೊಂಡು ಏನೋ ಮನಸಿಗೆ ಸಮಾಧಾನ ಅನ್ನಿಸುತ್ತೆ ಹ್ಮ್ ವ ಅಷ್ಟ ಶಾಂತ ಅಷ್ಟ ತಂಪ ಇದೆ ಕೆಳಗಡೆ ಗವಿ ಇದೆ ಮೇಲೆ ದೇವಸ್ಥಾನ ಇದೆ ತಥಳಗವಿತಿ ಮೇಲೆ ಕುತ್ಕೊಂಡು ನೋಡಿದ್ರ ಅಲ್ಲಲ್ಲಿ ಹೋಲ್ ಮಾಡಿದಿದ್ದಾರೆ. ಪೈಪ್ ಹಾಕಿ ಅಲ್ಲಿ ಹೋಲೊಳೋಗ ನೋಡಿದ್ರ ಕೆಳಗ್ ಗವಿ ಕಾಣಸುತ್ತೆ ಮತ್ತು ಅದ ದೇವಸ್ಥಾನ ಹಿಂದ್ಗಡೆನೆ ಗುಡ್ಡ ಇದೆ ಆ ಗುಡ್ಡ ಹತ್ತು ಕತ್ಕೊಂಡು ದೇವಸ್ಥಾನ ನೋಡಕಕ್ ಒಂದ್ರ್ ಸತ ಆ ಗುಡ್ ಹತ್ಸ್ಕೊಂಡ್ ಮೇಲ್ ಹೋಗಿ ಏನಐತೆ ಅ ಗುಡ್ದ ಮೇಲೆ ಹೋಗಿ ನೋಡಿ ಬರ್ತ
ಹ ಹೌದಕ್ಕ ಗುಡ ಮತ್ತಾಕೊಂತಾರ ಅಜ್ಜಾ ಈಗ
ತ್ತದೊಂರ ಖುಷಿ ಈಗ ಏನು ಹೆದರಿಕೆ ಬರಲ್ಲ ಏನ್ ಇಲಾಖ ಜನ ಹತ್ತಿರ್ತಾರ ಇಳಿತಿರ್ತಾರ ಅವ್ರ ಜೊತೆ ನಾವು ಹೋಗ್ಬೇಕಕ್ ಮ್ಯಾಲ ಅನ್ನಸ್ತ ತದೇ ಹೋಗಿದ್ದ ಹೋಗ ಹೋಗಿ ಬರಒ ಯಾವಾಗಾದ್ರೂ ಒನ್ಸತಿ ಹ್ಮ್ ನಾವು ಹೋಗಿರ್ತೀವಿ ಮೇಲೆ ಒಂದ್ ಸಣ್ಣ ದೇವಸ್ಥಾನ ಇದೆ ಗುಡ್ಡದ ಮೇಲೆ
ಏನಿದೆ ಅಕ್ಕ
ಅಲ್ಲೊಂದ್ ದೇವಸ್ಥಾನ ಇದೆ ಸಣ್ಣದದು
ಹಾ ದೇವಸ್ಥಾನ ಇದೆ ಅಲ್ಲಿ ಹೋಗಿದ್ದೀರಾ ನೀವು
ಯುಗಾದಿ ಹೋಗ್ತಾರ ಅಲ್ಲೇ ಯುಗಾದಿಗೆ ಹೋಗಿ ಬರ್ತಾರ ಪ್ರತಿಯೊಂದ್ ಪ್ರತಿ ಯುಗಾದಿಗುನು ಅಲ್ಲಿ ಮ್ಯಾಲೆ ಹೋಗಿ ಬರ್ತ ತರ ಆ ದೇವಸ್ಥಾನಕ್ಕೆ ನಮ್ಮೂರಲ್ಲಿ ಹ್ಮ್ ಅದೊಂತರ ವಿಶೇಷ ಆಮೇಲೆ ನಾಗಲಿಂಗಜನ್ಕ ಕುುಡಗ ಹತ್ತಿನ ಗುಡ್ಡ ಸ್ಟಾರ್ಟ್ ಆಗಿದೆ ಅಲ್ಲೇ ಒಂದು ಕೋಲ ಇದೆ ಸ್ಕೂಲ್ ಈ ಹರ್ಚೆ ನ ಗುಡ್ಡಾ ಸ್ಟಾರ್ಟ್ ಆಗಿದೆ
ಹೌದಾಕ್ಕ ಹ್ಮ
ಮತ್ತೆ ಬರಿ ಅಲ್ಲ ನಮ್ಮ ಊರಿ ಜಾತ್ರೆಗೆ